ಹಲೋ
ಆರಾಮ ಅಕ್ಕಾ
ಹಾ ಆರಾಮಾಮ ನೀ ಆರಾಮ
ಹ್ಮ ಅಕ್ಕಾ ಆರಾಮಿದೀವಿ ಏನ್ ಮಾಡಾತೀರಿ
ಏನಿಲ್ಲ ನೋಡು ಅಡಗೆ ಮಾಡಾತೀನೋ ನೀವು
ನಾವು ಮಮ್ಮಿ ಮಾಡ್ತಾರಕ್ಕ
ಹೌದಾ ಏನು ಓದ್ತಿರೋದು
ಸಕ್ ಪಿವಕಾ
ಹೌದಾ ಏನ್ ಮಾಡಿ
ಆರ್ಟ್ಸ್ ಕಾಮರ್ಸ್ ಆರ್ಟ್ಸ್ ಎಲ್ಲಿ ದಾಮಿ ಎಲ್ಲಿಂದ ಎಲ್ಲಿ ಹೋಗ್ತಿ
ಇಲ್ಲಿ ಲೋಕಲ್ ಅದಕ್ಕ ನಮ್ಮ್ ಊರಾಗ ಅದ
ಪ್ರಾಪರು ಯಾವದು ನಿಮ್ದು
ಹ ಅಕ್ಕ
ನಿಮ್ದು ಸ್ವಂತ ಊರು ಯಾವ್ದು
ನಿಂಬರ್ಗಾ ಅಕ್ಕ
ಯಾವ್ದು
ನಿಂಬರ್ಗಾ ನಿಂಬರ್ಗ ಆಳನ್ ತಲೋಕು ಅಕ್ಕ
ಜಿಲ್ಲೆ
ಕಲ್ಬುರ್ಗಿಿ ಅಕ್ಕಾ
ಗುಲ್ಬರ್ಗ ಹಾ ಹಾ ಹಾ ಹೌದಾ ಹ್ಮ್ ನಮ್ದು ಕೊಡಕಲ್ಲಮ್ಮಿ
ಹೌದಾಕ್ಕ
ಹಾ ಇಲ್ಲಿ ಯಾದಗಿರಿ ಜಿಲ್ಲೆ ಹುಣಸಕಿ ತಾಲೂಕು
ಹಾ ತ್ರಿವೇಣಿ ಅಕ್ಕ
ಹಾ ತ್ರಿವೇಣ ಅಕ್ಕ ಅವ ನಮ್ಗೆ ಹೇಳಿದ್ದು
ಹೌದ
ಗೊತ್ತಾ ತ್ರಿವೇಣಿ ಅಕ್ಕ ನಿಂಗೆ
ಹ ನಮ ಮನಿ ಬಾಜುಕ್ ಹೋಗ್ಬ ಅಕ್ಕಳ ಅಕ್ಕ ಅವ್ರ ಅಕ್ಕ ಹಾಕ ತ್ರಿವೇಣಿ ಅಕ್ಕ
ಹಾ ಹಾ ಹಾ
ಅದಕ್ಕ ನಾ ಹಾಕಿ ತ್ರಿವೇಣಿ ಅಕ್ಕನ್ ಮಗಳು ಒಬ್ಬೇಕ ಅದಾಳಲ್ಲಕ್ಕ
ಚಿನ್ನೆ ಹಾ ಹ
ಆಕಿಂಗ ಕೂಡ ನಾ ಆಕಿನೇ ತಿ್ದಿನಕ ನಿಂಗ ಫಸ್ಟ್ ನ ಸಣ್ಣತ ಹೇಳ್ಬೇಕ ಅಂದ್ರಕಿ ಹಿಂಗ ಹಂಗ ಮಾತಾಡ್ತಾರ
ೌದೌದೌದಮ್ಮಯ ಹಾ
ಅಕ್ಕ ಆಕಿನೇ ಅಂತ ತಿಳ್ಕೊಂಡ್ ನಿಂಗಂಗ ಮಾತಾಡ್ಬೇಕಕ್ಕ ಪಪ್ಪಾ
ಏ ಇಲ್ಲ ಇಲ್ಲ ಹೌದಾ ಹ್ಮ್ಮ ಇಲ್ಲ ಇಲ್ಲಾ ಮ್ಮಿ ಅ ಚಿನ್ನಿ ಅಂತ ಹ ನ ವಾಯ್ಸ್ ಸೇಮ ಆಗ ಕಂಡದ ನಿಿನಗ
ಹೌದಕ್ಕ ಯಾಕಂದ್ರೆ ಅಕಬ ನಿನ್ ರೀತಿನ ಮಾತಾಡ್ತಾಳಲ್ಲಾ
ಹಾ ಹಾ ಹಾ
ಅದಕ್ಕ ನಂಗ ತಿಳ್ದಿಲ್ಲ
ಹೌದನ
ಮ್ಯಾರೇಜ್ ಆಗಿದೆನು
ಮ್ಯಾರೇಜ್ ಫೈವ್ ಇಯರ್ಸ್ ಆಯ್ತು ನೋಡ ಹಾಗೆ ಐದ್ ವರ್ಷ ಆಯ್ತು ಮನೆಲ್ಲ ಇದ್ದೇನೆ ಇವಾಗ
ಯಾರ ಯಾರನಾ ಕ ಪಾಪೂ
ನಮ್ಗಿನ ಆಗಿಲ್ಲಪ್ಪು
ಹೌದಕ್ಕ ಲೇಟ್ ಆಗಿದರು ಬಿ ಲೇಟೆಸ್ಟ್ ಆಗಿರ್ಬೇಕತ ಅಕ್ಕ
ಹ್ಮ ಏನೋ ದೇವ್ರ್ದ ಆಶೀರ್ವಾದ ಇದ್ರೆ ಸಾಕ್ ನೋಡು
ಆತತ್ ಅಕ ಟೆನ್ಷನ್ ತುಂಬದಿಲ್ಲ
ಹ್ಮ್ ಅದೇ ಒಂದು ಐದು್ ವರ್ಷ ಆಯ ಆ ಅದೇ ನೋಡಣ ಮಏನು
ಹ್ಮ್ ಎ ಮಾತಾಡ್ತಾರನ್ ತಗಂಬಬ
ಹೌದೌದಮ್ಮೇ
ನಮ್ಗ ಫ್ರೀಡಮ್ ಬೇಕಲ್ಲಕ್ಕ
ಅದಕ್ಕೆ ಸ್ವಪ ಲೇಸಿ ತನ ಮಾಡೀಿವಿ ನೀವು ಬೇಕಂದ್ರೆ ಮತ್ತೆ ಸಿಗ್ಬೇಕಲ್ಲ
ಸಪ್ನಾ ಕಂಗಡ ನೀ
ಆಮಿ
ತಪ್ನಾಕ್ಕಂಗೂಡ
ಹಾ ನಿನ್ನೆ ಮಾತಾಡಿನಿ
ಹ್ಮ್ ನಮ್ಮ್ ಮುರನ್ಶಿವದ್ ಬಗ್ಗೆ ಹೇಳಿರ್ಬೇಕಕ್ಕ
ಇಲ್ಲ ಮೀ ಏನೋ ಅದ್ರ ಬಗ್ಗೆೇಏನೋ ಮಾತಾಡಿಲ್ಲ ಏನೋ ಗೊತ್ತಿಲ್ಲ ಏನು ಎದ್ರದು
ನಮ್ಮೂಊರಾಗ ಒಬ್ಬ ಶಿವ ಅಂತ ಅನಕ ದೇವರ ಅ ದೇವ ಸಾಮಾರ್ಕೊಮ್ಮ ನೀರ್ ಹಾಕ್ತಾರಕಿ ಅಕ್ಕಗ್ ಬಿ ಪಾಪ ಹೋಗಿಿಲ್ಲ ಆರಷ್ಟ್ಟಾರಟ್ದೇನಿ ಅಕ್ಕಿಗ್ ಭ
ಹೌದನಾ ಹಾ ಹಾ
ಹ ಅದಕ್ಕ ಆ ದೇವ್ರಗ ಸಾಮಾರ್ ಡೈಲಿ ಹಾಕ್ರ ಚಲೋನೇ ಆದದ್ರ
ಹಾ ಹಾ
ಆಕಿಗೆ ಡೈಲಿ ಹೋಗೋದಾಗಲ್ಲ ಸಾರ್ಕೊ್ ಮುಂಜಾನೇ ಬೆ ಈ ಒಂದ ನೀರಕ್ಕ
ಹ್ಮ ಹ್ಮ
ಅಲ್ಲಿ ಗುಡನ ಇದರು ಭೀ ನಡತದ
ಹ್ಮ್ ಹ್ಮ್
ಮದೇ ಚಂಪಿ ಹಯ್ಯದು ಇಲ್ಲಾಂದ್ರ ಮನ್ಯಗನ್ ತಂಬಿ ನೀರ್ ತುಂಬಕೋದ್ ಮಿಸ ತುಂಬಿ ಕೊಡದ ನೀರ್ ಇದು
ಆ ಹಾ
ತಂಬಕೊಂಡು ಅವು ಇದ ನಂತರ ಎಕ್ಕಿ ಹೂವು ಇರ್ತವೆ ಸಿಕ್ಕವೆನಕ್ಕ ಹಾ ಹ ಅವು ಐದ್ರೆ ಹನ್ನೊಂದ್ರೆ ಹಿಂಗ ತೋಮದು
ಹ್ಮ್ ಹ್ಮ್
ಗಡ್ಡಿ ಸಕ್ರೆ ಇಲ್ಲ ಶವಂಗಿ ಅಕ್ಕಿ ಆತಿ ಶಂಗ್ಯಾಕಿ ಮಾಡ್ಕೊಂಬದು ಆಡ್ ಜಲ್ದಿ ಆಗಲತ್ತ ಸವಪ್ನಾಕ ಸಕ್ರ ನೀ ಹೋಯ್ತಾಳ
ಹಾ ಹಾ ಹಾ
ಮಾ ಇಬತಿ ಒಯ್ದ ನೀರ್ ಹಾಕಿ ಪತ್ರಿ ಇದ್ದು ಅಂದ್ರೆ ಪತ್ರಿ ಎರ್ಸದು ಇದ್ದಿದ್ದಿಲ್ಲ ಅಂದ ಅಂದ್ರೆ ಇಲ್ಲ ನಂಬಲ್ಲಿ ಪತ್ರಿ ಒಂದನೇದಕ ಅಲ್ಲೇ ಶೂದ್ ಬಲೆ ಹಳ್ಳೆ ಕಕ ಇಪ್ಪತ್ತೊಂದ ಎರುಶಿ ನೀರ್ ಹಾಕದು ನೀರ್ ಹಾಕಿ ಇಪ್ಪತ್ತೊಂದು ಎರೆಸಿ ಉಕಮ್ಮ ಎಚ್ಚಿ ಹಿಂದ ಬರೋದಕ್ಕ ಸಾಮಾರ್ಕೊಮ್ಮ
ಹಾ ಹಾ ಹಾ ಹಾ
ಅ ಅಕ್ಕ ಬಾ ದಿನ ಆಯ್ತ್ ಮಾಡತ್ತ ಏನೋ ಬೇಡ್ಕೋಬೇಕಂತ
ಹ ಹಾ ಆರ್ಕೆ ಹೊದ್ಕೋಬೇಕ ನಮಿ ಇಷ್ಟು ದಿನ ಮಾಡ್ತೀನಿ ಅಂತ
ಈಗ ಇಪ್ಪತ್ತೊಂದ ವಾರ
ಹಾ ಹಾ ಹಾ
ನನ್ ವಾರ ಹಿಂಗ್ ಹಿಡ್ಕೊಬೇಕಕ್ಕ
ಹ್ಮ್ ಹ್ಮ್
ಈಗ ನಿಂಗಂಗ ಏನ್ರ ಪೀರಿಯಡ್ ಅ ಬರ್ತತಿ
ಹೌದೌದ ಹಾ ಹಾ
ಲ್ಲಾ ಅದು ಮತ್ತ್ ಫಸ್ಟ್ಇಂದ್ ಇಡ್ಕೊಂಡ್ ಸ್ಟಾರ್ಟ್ ಮಾಡ್ಬೇಕೇನ್
ಮತ್ ಫಸ್ಟ್ ಇಂದ ಇಪ್ಪತ್ತೊಂದ್ ವಾರ
ಹಗ ಇಲ್ಲಂದ್ರೆ ಇಪ್ಪತ್ ಒಂದ್ ವಾರ ಅದ್ಕೆ ಬರ್ತಂತೆ ಹನ್ನೊಂದ್ ವಾರಾನೇ ಹಿಡಿಬೇಕು
ಹ್ಮ್ ಹ್ಮ್ ಹ್ಮ್ ಹ್ಮ್
ಇಲ್ಲಾಂದ್ರ ಅಲ್ಲಿ ನಿಮ್ಊಾರಾಗಿ ಹಿಂಗ್ ಸಮೀಪ ಶಿವನ್ ದೇವಸ್ಥಾನವ ಇಲ್ಲ
ಹಾ ಆಯ್ತಮ್ಮಿ ಇಲಿ ಈಶ್ವರ ಗುಡಿ ಅಂತ ಐತಿ
ಹ ಇದಿದ್ದಿಲ್ಲ ಅಂದ್ರ ಬೇಕಾ ಒಬ್ಬ ಒಂದ್ ಊರಾಗ ಯಾರಿಗೋ ಹೇಳಕಿ ಸ್ವಪ್ನಾಕನಿ
ಹ್ಮ್
ಈಗ ಮಳ ಟೈಮಿಗೆ ಇದ್ದಿದ್ದ ಅದಕ್ಕ ಏಯ್ ದೇವ್ರ್ ಗುಡಿ ಇದ್ದಿದ್ದಿಲ್ಲ ಅಂದ್ರ ಬಿ ಮನ್ಯಾಗ ಶಿವ ಇ ಲಿಂಗ ಇರಕ್ ಹಾ ಅ ಮಾಡಿತ್ ಹೋಗೋದಲಿಲ್ಲ ಅಂದ್ರ ಮನೆಗೆ ಕಂಟಿನ್ಯೂ ಫಸ್ಟ್ನ್ ಇಡ್ಕೊಂಡ್ ಅಲ್ಲೇ ಚಲು ಮಾಡ್ಬೋದ್ ಅಕ್ಕ
ಸೋಮಾರಕೊಮ್ಮೆಂಗ್ ಡೈಲಿನ ದಿನಾನು
ಡೈಲಿ ಮಾಡ್ ತೀರಾ ಚೊಲೋನೇ ಅಕ್ಕ
ಹೌದಾನ ಏ ಏನ್ ಯಾವ್ ತರ ಮಾಡ್ಬೇಕು
ಮನ್ಯಾಗ ಆದ್ರ್ ಬೇಕು ಅವನ್ ಗಂಗಾಳ್ ಇಡ್ಬೇಕು
ಹ್ಮ್ ಹ್ಮ್
ಇಟ್ಟಿ ಶಿವುಗ್ ಇಟ್ಟು ಆಮೇಲೆ ನೀರ್ ಹಾಕಿ ಎಲ್ಲೇ ಎಕಿ ಹೂವು ಇದು ಇದು ಅಂದ್ರೆ ಇ ಅದು ಹೂವ ಎಕ್ ಹೂವ ಇಟ್ಟು ಆಮೇಲ್ ಪೂಜೆ ಹೆಂಗ್ ಮಾಡೋದಿರ್ತ ಹಂಗೆ ಮಾಡದಕ್ಕ ಆಮೇಲೆ ಹಿಂಗ್ ಗಂಗಾ ದಾಗ ಶೂ ಎ ಏತ್ತಿಟ್ಟು ಆಮೇಲೆ ಸಕ್ರೆ ನವು್ದೇ ಹಿಡೋದು
ಹಾ ಹಾ ಹಾ
ಹ ಲಾಸ್ಟ್ ಇದ್ದೆ ಹಿಂಗ ಐದ್ ತೆಂಗ್ರ ಹೊಡಿತೀನಿ ಹಿಂಗ ನ್ರು ಎಲ್ಲಾ
ಒಟ್ನ ನಮ್ ಫಲ ಸಿಕ್ ಮೇಲೆ ಇಷ್ಟು ಹೊಡಿತೀನಿ ಅಂತ ಅನ್ಕೋಬಾಕಾನು
ಅಕ್ಕ ಹಂಗ್ ಇದ್ದಿದ್ದಿಲ್ಲ ಅಂದ್ರಾ ನೀನ್ ಈಸ್ವಾರ ಆಸ್ವಾರ ಹಿಂಗ್ ಹಿಡಿದಿದ್ ಇಲ್ಲತ್ರಿ
ಹಾ ಹಾ
ಅದು ನೀ ಪೀರಿಯಡ್ ಬರ್ಲಿಲ್ಲ ಅಂದ್ರ ಬಿ ನಡೀತದ ಹಂಗ ಬಂದ್ರ್ ಬಿ ಗ್ಯಾಪ್ ಆದ್ರೂ ಏನು ಟೆನ್ಷನ್ ಇರ್ಲಾನ ನಂಗ್ ಹುಟ್ಟತನಾನ ಮಾಡ್ತೀನಿ ಅಂದೇ ತಿಳಿ
ಹ್ಞೂ ಹ್ಞ ಹ್ಞೂ
ಅ ಅದು ಏನ ಏನಾದ್ರು ಬಿ ನಡೀತು ಒಂದೊಂದ್ ವಾರ್ ಗ್ಯಾಪ್ ಆದ್ರು ಬಿ ಊರಿಗ ಇದು ಉದುರ್ ಬಿ
ಹೌದನಾ ಹ ಈಗ ಅಕ್ಕಗ ಸ್ವಪ್ನ ಅಕ್ಕಗ ಎಷ್ಟ್ ಎಷ್ಟು ವರ್ಷ ಆಯ್ತಮ್ಮಿ ಮದುವೆಯಾಗಿ
ಅಕಿನ್ ಬಿ ಫೈವ್ ಮುಗಿದಿ ಸಿಕ್ಸ್ ಚಾಲು ನಕ ಏನ್ ಫೋರ್ ಮುಗದ್ ಫೈವ್ ಒ ಗೋತ್ತಿಲ್ಲ
ಹ್ಮ್ ಹ್ಮ್ ಹ್ಮ್ ಅವ್ರು ನಿಮ್ಮೂರ್ ರೌನ
ಆ ನಮ್ಮನಿ ಬಾಜಿನೇಕ
ಹೌದಾನಮಿ ಹ ಹಾ ಹಾ
ನ ದಿನ ಅಲ್ಲೇ ಇರ್ತ ತಿನ್ನಯ ಕಾಲೇಜ್ ಬಿಡ್ತು ಅಂದ್ರೆ ಅಕಿನ ಇಬ್ಬರು ಹುಡ್ದಿ ಕುಸ್ತಿ ಆಡ್ಕೊ ಪಲ್ಲೇ ಇರ್ತೀವಿ
ಹ್ಮ್ ಹೌದ ಹ್ಮ್ ಚಲೋ ಆಯ್ತ್ ಚಲ ಆಯ್ತ
ದೇವರ್ ಬಾಗ್ ಸತ್ಯ ಅತ ಕ
ಶಿವನ್ ದೇವಸ್ಥಾನ ಅಂದ್ರಲ್ಲ ಅಲ್ಲಿ
ಅಲ್ಲಲ್ಲಕ್ಕ ಇಲ್ಲಿ ಮಠ ಅಂತದ ಅವರು ಆಗಾದದು ಹಲಾರ್ದು ಇಸ್ ಮಕ್ಳ ಫಲ ಯಾವ ಇಲ್ಲ ಎಲ್ಲಾ ಹೇಳ್ತಾರ
ಹ ಹೇಳ್ತರ ನಮಗೆ ಹೇಳಕ್ಕೆ
ಹಾ ಅಕ್ಕ ಸ್ವಾಮಿ ಅಂತ ಇಲ್ ಮಠ ಅವಕ್ಕ ನಮ್ ಊರಾಗ ದೊಡ್ದು ಪ್ರತಿ ವರ್ಷದ ಇಡೀ ಊರಾಗೆ ಜಗ್ಗಿ ಆಲಾರ್ದಷ್ಟು ಜಗ್ಗಿ ಜಗ್ಗಿ ಮಾಡ್ತಾರ.
ಹೌದನು ಅವ್ರು ಮತ್ತೆ ಆಕೆ ಅಕ್ಕ ಕೇಳಲ್ಲ ಏನಂತ ಹೇಳ್ಯಾರ ಅವ್ರು.
ಸಪ್ನಾಕ ಕೆಳಗ್ ದಾಗ
ಹ
ಅ ಆಕಿಗಿ ಅಲ್ಲಿ ಅವರು ಔಷಧ ಕೊಡ್ತಾರ ಕ ಮುತ್ಯರೆ. ಪೀರಿಯಡ್ ಬಂದ್ ಹೋದ್ಮ್ಯಾಗ ಐ ಐದ್ ದಿನ ಆದ್ಮ್ಯಾಗ ಆರ್ನೇ ದಿನಕ್ಕೆ ತೋಬೇಕೇನಕ ಅದು ತಲೆ ಮ್ಯಾಗ್ ನೀರ್ ಹಾಕೊಂಡು ಏನ್ ತುಪ್ಪಿನ ಹ ಕಲ್ಲಶ ಕಿಸಿಂದ್ರೆ ಆಕಳ ಹಾಲ ಒಂದ್ ಬಟ್ಲಾ ಕುಡಿಬೇಕಕ್ಕ ಬರೀ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದ್ ಔಷಧಿ ಹಾಕೊಂಡು.
ಹ್ಮ್ ಅದೇನ್ ಕೆ ಕೆಡದಿಲ್ಲಕ್ಕ ಹಿಂಗ ಅಮ್ಮಾಶಿ ಹಾ ಜಾಸ್ತಿ ಮಂದ್ ಬರ್ತಾರಕ್ಕ ಅವ ಬಂದ್ರ ಬಿ ಏನ್ ಪ್ರಾಬ್ಲಮ್ ಆಗಲ್ಲ.
ಆ ಹೌದಾನ ಅದ್ ಯಾವ್ ಊರಂದ್ಯಲ
ನಿಮ್ ಬರ್ಗಕ್ಕ ನೀ ಹ್ಮ ನಾ ನಿಂಗ್ ಮಾತ್ರ ಹ ಹಯ್ ಹೇಳ್ತೀನ್ ತಗೋಕ ನಾರ್ಮಲ್ ಕಾಲ್ ಮಾಡ್ದಾಗ
ತಾಯ್ತಮ್ಮಿ ನಾನದು ಕೇಳ್ತೀನಿ ನಿಂಗ್ ಅದ್ ಏನಂತ್ ನಂಬರ್ ಸೇವ್ ಮಾಡ್ಕೊಂಡೀನಿ. ಏನಂತ ನಾನ್ ಕ್ಲಿಯರ್ ಆಗಿ ಕೇಳ್ತನ್ ತಗೋಬೇಕಾದ್ರೆ ಅದ್ ಅಮಸಿ ಮುಂದೆ ಬರ್ಬೇಕಂತ ಅಂದ್ರ ಕೇಳಿದ್ರೆ ಬರ್ತ ಮನೆಲಿ ಒಂದ್ ಎರಡ್ ಎಲ್ಲಿ ತೊಗೊಂಡ ನಾ ಡೈಲಿ ಮಾಡ್ತಿನ್ ಮನ್ಯಾಗ್ ಈಶ್ವರ್ಲಿಂಗ ಐತಿ
ಹ್ಮ್ ಇದು ಏನಂತಾರ ಅನ್ ಅಷ್ಟುಷ್ ಅಷ್ಟ ಇಲ್ಲ ಆಗತನ ಡೈಲಿ ಏನ್ ಬಾಳ ಒಂದ್ ತಾಸದು ಹತ್ತಂಗ ಇಲಕ್ಕ ಹತ್ ನಿಮಿಷದಾಗ ಆ ತದ ಎದಕ್ ಎದಕ್ರಿ ಟೈಮ್ ವೇಸ್ಟ್
ಹೌದ ದೇವ್ರಿಗೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಒಳ್ಳೇದೇ ಅಲ್ಲ.
ಅಕ ಅದು ಅಲ್ಲಿಲ್ಲ ಅಂದ್ರ ಬಿ ಏನ್ರೀ ನಿಮ್ ಕಷ್ಟ ಇಷ್ಟ್ ಮಾಡತಳಲ್ಲ ನಾವ್ ಒಂದ್ ವರ ಕೊಡ್ಬೇಕನ್ನ ದು ತನ್ ಮನಸ್ನ್ಯಾಗ್ ಬಂದೇ ಬರ್
ಹೌದೌದೌದು ಈಗ ದುಡ್ದೋರಿಗೆ ಹೆಂಗಕ್ ಫಲ ಇದ್ದಂಗ ಅದ್ರಂಗ.
ಹಾ ಅಕ್ಕ ಯಾರು ದುಡಿಲಿಲ್ಲ ಅಂದ್ರೆ ಕೂತಲ್ಲೆ ಪೇಮೆಂಟ್ ಕೊಡ್ತಾರಕ್ಕ ಯಾರೇ ಅದಕ್ಕೆ ಇಲ್ಲಿ ನಮ್ ಮನ್ಯಾಗೆ ಅಕ್ಕ ನಮ್ ಸೊದರತ್ತಿ ಅಂತಾರ
ಆ ಹಾ ಹಾ
ಅಂದ್ರ ಹಿಂಗ್ ಯಾಡ್ನೇ ಅಂತಮಕಿ ಆಕಿಗಿ ಫಸ್ಟಿಗ್ ಒಂದ್ ಪಾರ್ ಹುಟ್ಟದಕ್ಕ.
ಹ್ಮ್
ಕೂತ್ ಮ್ಯಾಗ ಈಗ ಪಾರ್ ಒಂದೇದಲ್ಲ ಅದ್ರ ಜ್ಯೋತಿ ಇನ್ನೊಂದ್ ಅತ್ ಹೇಳಿ ಈಗೊಮ್ಮಕ್ಕಿಗ್ ನಿಂತಿ ತೆನು
ಹ್ಮ್
ಅಂದ್ರ ಮಂದಿ ಅಂತರಕ್ಕ ಅವ್ರೇನ್ಸ್ ಚಳಿ ಇಲ್ಲ.
ಹೌದೌದು
ಅದಕ್ ಅಕ್ಕಿಗ ಮಡದಾಗ ಹೋಗ್ ಕೇಳೋಣ ಆಯ್ತು ಫಲ ಇಲ್ಲ ಒಬ್ನಿ ಒಂದೇ ಫಲ ಆಯ್ತು ನಿನ್ಗ ಅಂದಾರ ಮುತ್ಯರ ಆಗಲ್ಲ ಅಂದರಕ್ಕ
ಆ ಹಾ ಹಾ
ಅಂದ್ರ ಬೇ ಅಕಿಗಿ ಎಲ್ಲರ ಮಂದ್ ಹಿಂಗ್ ಅನ್ನೋದೇ ಇಲ್ಲ ತ ಯಾ ಅದ್ ಹೆಂಗ್ ಹಾ ಅದಕ್ಕಕಿ ಸಲಾಪಕ್ಕ ದಾವ್ಕನಿ ತೋರ್ಸ್ಕೊಳ್ತಾಳ ಬಾಳ ದಿನ ಆಯ್ತು.
ಹ್ಮ ಮತ್ತೆ ಈಗ್ ಅಲ್ಲ ಮತ್ತೆ ಈಗ ಅವ್ರೇ ಇಲ್ಲ ಅಂದ್ಮೇಲೆ ಸುಮ್ಮ್ನೆ ಅಲ್ಲಿ ಹೋಗಿ ತೋರ್ಸದ್ರಾಗ ಅರ್ಥ ಇಲ್ಲಲ್ಲ.
ಅಕ್ಕ ಫಸ್ಟಿಗ್ ಇವ್ರ ಹರಲ್ಲ ಮುತ್ಯ್ಯರ ಅಂತ ಹೇಳತಿದಿಲ್ನಾ
ಹ್ಮ
ಇವ್ರ್ದು ಏನಂತರ ದೊಡ್ ಮುತ್ಯರ ಅಂತಿದ್ರು ಪಸ್ಟ್ನೇದವ್ರು. ಔಸು ಏನಂತರ್ ಲಿಂಗೈಕ ಅದ್ರ್ಯಕ್ಕ
ಹಾ ಹಾ ಹಾ
ಅವ್ರು ನಮ್ಮಮ್ಮಿಗೆ ಹೇಳಿದ್ರು ನಮ್ಮಮ್ಮಿದು ನಮ್ಮಮ್ಮಿಗ್ ಬಿ ಐದ್ ವರ್ಷ ಮೇಲ್ ಹುಟ್ಟಿವ್ ಅಕ್ಕ ನಾವು.
ಹಾ ಹಾ ನೀ ಏನ್ ಶಣದೇಕಿ
ಇಲ್ಲಕ್ಕ ಎರಡನೇದಕ್ಕ ದಿನ ಫಸ್ಟ್ ನಮ್ಮನ
ಹ ಹಾ ಹಾ
ನಮ್ಮಮ್ಮಿ ಕೇಳಳಂತ ನತ್ಯರು ಎಲ್ಲರುೂ ಆಗಲ್ಲ ಆಗಲ್ಲಲ್ಲತ್ತರಿ ನಮ್ಮಮ್ಮಿ ಸ್ವಲ್ಪ್ ದಪ್ಪ ಇದಳತ ಕ ಅವಾಗ ಅದಕ್ಕೆ ಆಗ ಆಗಲ್ಲ ಅಂದ ಇರುತ್ತ
ಹ್ಮ್
ಹ ಅದಕ್ಕ ಮಮ್ಮಿ ಹೋಗಿ ಕೇಳಣ ಅವ್ರಂದರು ಅಂತ ನಿಂಗ ಮೂರ್ ಫಲ ಹೋಗು ಎರಡ್ ಗಂಟಾ ಒಂದ್ ಹೆಣ್ಣ ಒಂದ್ ಹೆಣ್ಣ ಅಂದಿರತ್ತ
ಹಾ ಹಾ ಹಾ
ಹ ಆಯತು ಅಂದ ಮ ತನಕರು ಒಂದು ಹಿಂಗೆ ಎರಡು ಮೂರು ತಿಂಗಳು ಬಿಟ್ಟು ಬಿಟ್ಟು ನಮ್ಮ್ ಅಣ್ಣಾಗ ಪ್ರೆಗ್ನೆಂಟ್ ಆಗ್ಯಾವ ಮಮ್ಮಿ
ಹಾ ಹಾ ಅವ್ರ ಹೇಳಿದ್ ಕ ಮಾತ್ ಕರೆ ಆಯ್ತಲ್ಲ
ಹ್ಮ್ ಮೂರೇ ಒಂದ ನಿಮ್ ಮುಂದ್ ಮೂರ ಆದ್ಮೇ ಇನ ಬೇಕಂದ್ರರು ಭ ನಿಂಗ್ ಹುಟ್ಟಲ್ಲ ಅಂದ ಇರತ್ತವರು
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದಕ್ಕ ಅಣ್ಣ ಹಊಟದ ಅಣ್ಣ ಆದ್ಮೇ ನಾ ಹುಟ್ಟೀನಿ
ಹ ನಿಂದ ನೀವು ಒಂದ್ಮೇಲೆ ಯಾರು ಉಟಾರ
ಅ ಅಂದ್ರ ಸಾಕತ್ ಮ ಪಪ ಬ್ಯಾಡ ಅಂದ್ರಕ್ಕ ಸಾಕಡ್ರಿ ಅಂತೇಳಿ ಹಾ ಈಗ ಇನ್ನೊಂದ ನನ್ಗ ನಂಗ ತಮ್ಮ ಹುಡ್ತಿದಕ್ಕ ಅ ಆದ್ಮೇಲೆ ನಂಗ ಬೇಕಂದ್ರ ಬಿ ನಮ್ಮ ಮಮ್ಮಿಗೆ ಆತಿದ್ದಿಲ್ಲ ಅಂತ ಹಿಂಗ ಅವ್ರ ಮುತ್ತ ಸತ್ಯ ಮಾತಾಡ್ತಿರಕ್ಕ
ಹ್ಮ್ ಹ್ಮ್
ಈ ಮುದರ್ ಭೀ ಖರೇನೆ ಮಾತಾಡ್ತಾರ
ಹ್ಮ ಹಾ
ಹಿಂಗ ಏನ ಹಿಂಗ್ ನಮ ಏನ್ರ ಎಕ್ಸಾಮ ಹಿಂಗ ಯಾರ ಏನೇ ಪ್ರತಿಯೊಂದು ಕೂಸ್ಕೊಂಡ್ ಉಟ್ಲಿ ಎಲ್ಲಾರ್ಕ ಅವ್ರ ಬಲ್ ಪಫಂಚನ್ ಕೇಳ್ಕೋತಾರ
ಹಾ ಹಾ ಹಾ
ಇಲ್ಲಿ ಮತ್ತಕ್ಕ ಅರ್ಧ ಅರ್ಧ ಚೀಲ ರಕ್ಕತವಕ್ ಅವ್ರ ಇದಿ ಅಮಾಷಿ ದಿನ
ಹೌದೌದು ಮತ್ತ ಚಲೋ ನಡೀತದ ಅಂದ್ರೆ ಅದನ್ ನಡತದ
ಸುತ್ತಮುತ್ತ